ಬಂದ ನೋಡ್ರಿ. ಏನ್ ಏನ್ ಮಾಡ್ಕಿದ್ರೆ ಏನೆಲ್ಲಾ.
ಏನ್ ನೀವೇ ಹೇಳ್ಬೇಕು ಎಲ್ಲ.
ಚ್ಚಲ್ ಯಾಕ.
ಹ್ಮ್ ಎಲ್ಲ ಬಿಸಿ ಆಗ್ಬಿಟ್ಟು ನಾವು ಪೋನ್ ಹಚ್ಚೋದಾಗ.
ಏನ ಎಕ್ಸಾಮ್ ಎಕ್ಸ್ ಎಕ್ಸಾಮ ಇದಿಯೇನ್ರಿ ಏನ್. ಹೌದ ಹತ್ಪಕ್ಷ ಬರ್ತಾರಲ್ಲ.
ಹ್ಮ್ ಹತ್ ಮಾರ್ಕ್ಸಿಗೆ. ಔಟ್ ಆಫ್ ತೆಗಿತರ್ ಬೆ ಕ್ವಶನ್ ಪೇಪರ್.
ಆ.
ಕ್ವೆಶ್ಚನ್ ಪೇಪರ್ ಟಫ್ ಅವರು.
ಇದ್ದಾರೆ ಪೇಪರ್ಸ್.
ಹ್ಮ್.
ಎಲ್ಲಾ ಪೇಪರ್ಸ್.
ಎಲ್ಲ ಅಷ್ಟೇ ಒಂದು ಮೀಡಿಯಮ್ದಾಗಿದ್ದು ಬಿ.
ಹೌದಾ ನಮ್ ಕಡೆ ನಂಗ ಇದ ನಮ್ ಕಡೆ ಇದ್ದು ನಮ್ ಒಂದ್ ಮೂರ್ ಟಫು ಒಂದ್ ಮೂರ್ ಈಸಿ.
ಹ್ಮ.
ಸೊ ಸ್ವಲ್ಪ ರಿಪೀಟ್ ಮಾಡಿದ್ರ ಕ್ವಶನ್ಸ್ ಓದ ಪೇಪರ್ ನೂ.
ಹ್ಮ್.
ಇನೊಂದು ಸ್ವಲ್ಪ ಹೊಸದು ಪೇಪರ್.
ಹ್ಮ್ ಹ್ಮ್.
ಮತ್ತೆ .
ಮಿಡ್ ಟರ್ಮ್ ಇನ್ನೊಂದು ಎರಡ್ ವಾರ ಆಗಿಂದವು.
ಎರಡು ವಾರದ ಮೇಲಿದಾವ.
ಹ್ಮ್.
. ನಂವು ಅದೇ ಸೇಮ್ ಒಟ್ಟು ಇನ್ನೊಂದ್ ಎರಡು ನಮ್ದ ಸೇಮ್ ಆಯ್ತಲ್ಲಪ ಆಲ್ಮೋಸ್ಟ್.
ಎಕ್ಸ್ಟರ್ನಲ್ ಎಕ್ಸಾಮ್ ಯಾವಾಗ.
ಎಕ್ಸ್ಟರ್ನಲ್ ಇನ್ನೊಂದು ಎರಡು ಒಂದ್ ಎರಡ್ ತಿಂಗಂಳ ಎರಡ್ ತಿಂಗಂಳದಾಗ.
ಎರಡ್ ತಿಂಗಳ.
ಹ್ಮ್ ನಿಮ್ವು.
ನಂವುನು ಎಲ್ಲ ಸೇಮೇ ನೀವು ಇದು ಎಲ್ಲ ಯೂನಿವರ್ಸಿಟಿ ನಮ್ದು ಯೂನಿವರ್ಸಿಟಿ ಸೇಮ್ ಅಲ್ಲ. ನಮದು ನಿಮದು ಸೇಮೇ ಹ್ಮ್.
ಈದು ಎಸ ಎಸ್ಿ ಎಷ್ಟು ಬಗ್ಗೆ ಏನ್ ಹೇಳ್ತೀರಿ ಹೇಳ್ರಿ ನಿಮ್ಮ್ ಅ ಅಭಿಪ್ರಾಯ
ಎಸ್ಟಿ ಎಷ್ಟಿದವ್ರಿಗೆ ಎಲ್ಲ ಕಾಸ್ಟ್ ರಿಸರ್ವೇಶನ್ ಸೇಮ್ ಎಜುಕೇಶನ್ ಸೇಮ್ ಇಡಕ್ಂತ ಇ
ಹಾ
ಎಜುಕೇೇಶನ್ ಅತ್ರ ಬರ್ತನ್್ರೆ ಎಲ್ಲಾ ರಿಸರ್ವೇಷನ್ಸ್ ಸೇಮ್ ಕೊಡ್ಬೇಕು ಎಸ್ಸಿ ದವ್ರಿಗೆ ಹೆಚ್ಚಿ ಕೊಟ್ಟೆ ಇದು ಹಓಬಿಸಿದವ್ರಿಗೆ ಇದು ಮಾಡ ತಿಹಿಂಗ ಮಾಡ್ಬಡ್ಮವಿ
ಎಲ್ಲ ಬಾರಿ ಇದು ಹೊಡ್ತಾ ಬಿಡ್ತ ಹುಡ್ರಿಗೆ ಅದು ಆ ಹೋದಗ ಓದರಿಗೆ ಇದಾಗ್ತ ಹೋದೋ್ರ ಹಿಂಗ ಆಗ್ತದ
ಹೂ ರಾತ್ರಿ ಹೂತನ ಓದಿರ್ತಾವ ಹುಡುಗೂರು ಅವ್ರಗೆ ರಿಸರ್ವೇೇಶನ್ ಇದ್ರು ಓದಲ್ಲ ಬೈ ಅವ್ರು
ಅದ ಅದೇ ಸ್ವಲ್ ಲೇಸಿ ಮಾಡ್ಕೊ ಲೇಸಿ ಮಾಡ್ತಾರ ಅವ್ರು
ಹೂ ನಾವು ರಿಸರ್ವೇಶನ್ ಜರ ಕೊಟ್ರೆ ಮತ್ತೇಏನ್ ಒಂದ ಅ ಜಾಬ ಜಲ್ದಿ ಸಿಗ್ತದೆ ಜಲ್ದಿ ಮಾಡ್ಕೋ ನಮ್ ಕಾಲ್ ಮೇಲ್ ನಾವ್ ನಿಂತ್ಕೊಬೋದ
ನಾವ ನೂರ್ ತಗದ್ರೇನೋ ಅವ್ರ ಐವತ್ತ ತಗದ್ರೇನಪ್ಪಾ
ಹೂ ಎರಡು ಒಂದೇ ಆತ ಬೈ ಎಲ್ಲಾ ರಿಸರ್ವೇಶನ್ ತೆಗಿಬೇಕು ಬೈ ಇವೆಲ್ಲ
ಫಸ್ಟ್ ಆದು ಮಾಡಬೇಕು ಬೈ
ಈ ಸಂವಿಧಾನ ಅಷ್ಟೇ ಸ್ವಲ್ಪೆ ವರ್ಷ ಮಾಡಿದ ಬೈ ಇವರ ಇದ್ರು ಮತ್ತ ಹೋರಾಟ ಮಾಡಿ ಏನೇನ್ ಮಾಡ್ತಾರೆ
ಹೌದೌದ ಹೌದುೌದು ಹದ್್ಮೂ ವರ್ಷ ಅಷ್ಟೇ ಇರ್ತದು ಹದ್್ಮೂರು ವರ್ಷ ಇತ್ತದು ಹದ್್ಮೂರು ವರ್ಷ ಅಷ್ಟೇ ಇರ್ತದು
ಹೂ
ಇವರು ತಿೆರುರಿಗೆ
ಮೂವತ್ತರೆ ವರ್ಷ ಆದರೂ ಸಂವಿಧಾನ ಚೇಂಜ್ ಆಗರದು
ಹೌ ನೋ ನಾವೇ ಮಾಡ್ಸಕ್ ನೋಡ್ರ ಚೇಂದ್ರ ನಾವ ಮಾಡ್ಸಕ್ ಈಗಿನ ಪ್ರತಿಭೆಗಳಿಗೆ ಈಗಿನ ಯುವಕರು
ಅದು ಮೂವತ್ ವರ್ಷ ಚೇಂಜ್ ಮಾಡ್ತನ ಅಂದ್ರ ಇನ್ನ್ ಹೆಂಗ್ ಮಾಡ್ತಾರನ ಎರಡ್ ಸಾವಿರದ ಮೂವತ್ತಕ್ಕೆ
ಹ
ಚೇಂಜ್ ಮಾಡದ್ರೆ ನಮಗೂ ಮತ್ತ ನ ಮುಂದಿನವ್ರಗ ಅವ ನಮ್ಮ್ ತಮ್ಮರ್ಗ ಅ ಹೆಲ್ಪ್ ಆತ
ಹೌದೌದೌದು ನ ನಮ್ ಕಾಲ ಚಂದದಲ್ಲಿ ಕೂಡ ನಾನ್ ನಮ್ ನಮ್ದ ನಮ ಜನ್ ನಮ್ ಜನರೇಶ್ನ್ ಚೇಜ್ ಆಗ್ಬೇಕ ಅದು
ಹೂ ಅಷ್ಟೇ ಇರ್ಬಾರ್ದದು ಎಜುಕೇಶನ್ ಬಾಳ ಬಾಳ್ ಹೊಡೆತ ಬೋತತೆ ಅದು
ನಮ್ಮ್ ಮಕ್ಕಳಿಗೆ ಮಾತ್ರ ಬಾಳ ಹೊಡತ ಬೀಳುತ್ತದ
ಹೂ ಮುಂದು ಬರ್ವರ್ತ್ತೆ ಎಲ್ಲ ಏ ಈಗಂತೂ ಏಐ ಬಂದ್ಬಿಟ್ಟದ್ ಬಂದ ಫುಲ್
ಹೂ
ಏನಿತ್ತ ಎಲ್ಲಾ ಏನೇನ್ ಮಾಡ್ತೇನ ಎಲ್ಲಾ ಕೆಲ್ಸ ಮಾಡಿದ ಆೋಗಬಿಟ್ಟು ಏನಿತ್ತು ಅದ್ರ ನಿತ್ ಯುಜ್ ನ ಅದ ಭೈ ಯುದ್ಧ ಯೂಜಲೆಸ್ ನ ಆದ
ಹೌದೌದದದು
ಯೂಸ್ ಮಾಡ್ಕೊ
ಆಲ್ಮೋಸ್ಟ್ ಎಲ್ಲಾರೂ ಎ ಮಾಡ್ತರ್ಬ ಬಿಡಿ ಈಲ್ಲ ಇಂಜಿನಿಯರ್ಂಗ ಇಂಜಿನಿಯರಿಂಗ್ ಎಲ್ಲ
ಹೂ
ಹತ್ತು ವರ್ಷ ಅದೇ ಇ ಫಾರ್ವೆ ಬರ್ತಾ
ಹೂ
ಅದ ಕೋರ್ಸ್ ಮಾಡಿ ಚೆನ್ನಾಗ ಐತ್ ನೋಡಪ್ಪ ಅದು ಬಾರಿ ಇರ್ತದ ನಾವು ಅಗ್ರಿಕಾಚರ್ ಮಾಡ್ಬಿಟ್ಟು ಒಂದು ದಬ ದಬ ದಬ ಬಂದು
ಹಂಗೆ ನಾವು ಮತ್ತ ನಮ್ ಕಡೆ ಎಲ್ಲಾ ಫೀಲ್ಡ್ ಜರ ಬಾಳ ಆತ್ತಲ್ ಭೈ
ಹಾ
ಅದಕ್ಕೆ ಅಗ್ರಿಕಲ್ಚರ್ ಮಾಡ್ದೆ
ಎಲ್ಲ ಫೀಲ್ಡ್ ನಡ್ತಿ ಬಿಡೋದು ಅಂದ್ರೆ ನಮ್ಗ ಏನಪ್ಪಾ ಫಿಸಿಕ್ಸ್ ಕೆ ಫಿಸಿಕ್ಸ್ ಮ್ಯಾತ್ಸ್ ಇದೆವಲ್ಲ ಸ್ವಲ್ಪ ಇದ ಹೊಡ್ತ ಬೀಳತಾವ ನಮಗ
ಹ್ಮ್ ಹ್ಮ್
ಅದ್ರ ಸಹ ನಾವು ಅಗ್ರಿಕಲ್ಚರ್ ಬಂದು ನೋಡ
ಅದೇ ಬೈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅನುಭವಸಿದೆ ಸಾಕು ಮತ್ ಮುಂದೆಲ್ಲಿ ಬ್ಯಾಡ ಕಳ್ ಕರಿ ಕರಿ ಹ್ಮ್
ಅವಾಗ ದೊಡ್ಡ ಇದ ಆಗಿ ಬಿಡ್ತದೆ ಅವಾಗ ಬಾರಿ ಡಾ ಅನ್ಭ್ಕೊ್ಬಿಟ್ಟವಿ ಫಿಸಿಕ್ಸ್ ಮ್ಯಾಥಸ್ ಲಾಸ್ಟ್ ಮಿನಿಟ್ದ ಬೈ ಲಾಸ್ಟ್ ಮಿಟ್ದವಿ
ಹ್ಮ್
ಸ್ಟಾರ್ಟಿಂಗ್ ಏನ ಗೊತ್ತಾನ ಆಗಲ್ಲ.
ಅಂಗೆ ಬೆ ಜನ್ರೇಷನ್ ತಕ್ಕಂಗ ಗೊತ್ತು
ಹೋಗುತ್ ಹೆಂಗ ಇದೆ ಅ್ರ ನಮ್ಗೆ ಅಷ್ಟು ಇದಿದಿಲ್ಲ ಅವ್ ಯಾವ್ದದ ಫೇವರೆಟ್ ಆಗಿರುತೋ ಎಲ್
ಹ್ಮ್
ಅವಕ್ಮಲೆಗ್ ದ ಬಂದಿದನಲ್ ಮತ್ತೆ ಅ ಅವ್ರ ಫೇವರೆಟ್ ಅವಕ್ಮಲೆಗ್ ಅವಿ ಎರಡು ಸಬ್ಜೆಟ್ ಅವಕ್ಮಲೆಗ್ ಅವನಿಗೆ ಫೇವರೇಟ್ ಅದು ಭಾರಿ ಮಾ ಬಾ
ಮತ್ತವ ಇಂಜಿನಿಯರ್ ಹೋಗ್ಬೇಕಕ್ತಲ್ ಬೇವ
ಅಂದ್ರೆ ಅವ್ರ ಮನೆಗ ಯಾವ ತಗರ್ ಕಚರಿ ಮಾಡಪ್ಪಾ ಅಂತ ಹೇಳಿ
ಹ್ಮ್ ಹ್ಮ್ ನಮಗ್ ಯಾವದ ಇಷ್ಟ ಇರ್ತದ ನಮ್ಗ ಯಾವ್ದು ಇಷ್ಟ ಇರ್ತ ಅದಕ್ ಹೋಗ್ಬೇಕ್ ಮನೇನ್ ಮಾತ್ ಕೇಳ್ಬಾಡರೀ
ಅದು ಕರೆಕ್ಟ್ ಐತ್ ಬಿಡ್ ನಾನ್ ಹಂಗದ ಅವ್ನಿಗೆ ಇಲ್ಲಪ್ಪ ನೀ ನಾವು ಒಗ್ಗರಣಗರೋದ ಆಬತದ ನಾನ
ಹ್ಮ್
ಪಾಪ ಎದಕ ಮನೆಯವರ ಇದು ಮಾಡದ ಅಂತ ಹೇಳಿ ಮನೆಯವರ ಮನೆಯವರ ಮಾತ ಕೇಳ್ದ ಅಂತಳ
ಹ್ಮ್ ಹ್ಮ್ ಒಬ್ನೇ ಅದನತ್ತೇನ ಬೈ ಒಬ್ನೇ ಅದಾನಂತೆ ಏನ್ ಅವ
ಒಬ್ಬ ನೇರ ತೋಕ ಒಬ್ಬ ನೇರ ಪಾಪಾನು
ಹ್ಮ್ ಹ್ಮ್ ಅದಕ್ಕಲ್ಲೇ ಮನೆ ಮಾತ್ಕಳ್ಬೇಕದೆ
ರಿಸರ್ವೇಶನ್ ಒನ್ ತೆಗಿಬೇಕು ಬೈ ಮತ್ತೆ
ಅದ ರಿಸರ್ವೇಷನ್ ಪ್ರಾಬ್ಲಮ್ಲ್ಲ ನೋಡ್ಬ ನಮ್ ನಮಗ ಬಾರಿ ಪ್ರಾಬ್ಲಮ್ ಆತದೆ ಇದ ಎಸಿ ಕ್ಯಾ ಐದಕ್ಕ ಕೌನ್ಸಿಲಿಂಗ್ಗೆ ನಮ್ದು ಏಳನೂರ್ ರಾಂಕ್ ಅವ್ರದ್ದ ಮುಂದೂರ ಎಲ್ಲ ಸಾಕ ಅವ್ರಿಗೆ ಅವರು ಸೀ ಸೀಟ ಶೀರ
ಹ್ಮ್ ನಮವ ಸಣ್ಣ ಕಾಲೇಜು ಸಿಗತ್ತವ ಅವ್ರ ದೊಡ್ಡ ಕಾಲೇಜು ಸಿಕ್ಬಿಡು
ಹೌದ ಯೂನಿವರ್ಸಿಟಿ ಸರ್ ಯೂನಿವರ್ಸಿಟಿ ಸರ್ ಯುನಿವರ್ಸಿಟಿ
ಹ್ಮ್ ನಮ್ ಸಬ್ ಕ್ಯಾಂಪಸ ಸಿಕ್ರ ಅವ್ರಿಗೆ
ನಮಿನ ಸಬ್ಕ ಬಸ್ಲ್ಲಡ್ ದೊಡ್ ದೊಡ್ಡ ಇರತ್ತ ನಮಗ ಅವರು ಸೀರೆ ಹ ಹೌದೌಹೌದು ಸೀದ ಯುನಿವರ್ಸಿಟಿ ಹೊಂಟ ಬಿಡ್ತಾನ್ ಸ್ಕೆಚ್
ಹ್ಮ್
ಯಾವ ಯಾವಂದ ಚ ತವಲ್ಲ ಹೊರಟ ಮಾಡಲ್ಡ್ರ ಬಿಡುವಲರ್ ಯಾರು ಮನಸ್ಸಿಗೆ ಹಚ್ಕೋವಲರ
ಮಾಡಬಕ್ ಬ ಹೋರಾಟ
ನಮ್ಮ್ ಕಡಿಂದ ಚಲೋವಬೇಕ್ ಮ ಹಾಗೇಂದ್ರ
ಎಲ್ಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಏನೋ ಸ್ಕ್ಯಾಮ್ ಆಗಿತತ್ತ ಎಬಸಿರಲ್ ಸ್ಕ್ಯಾಮ್ ಅಗೆದತೆಳಿ ಎಬಿಸಿರಲ್ ಯಾವ್ದ
ಅದೇ ಯಾವ್ದಪ್ಪ ಅದು ಔಟ ಒಫ್ ಬಿಟ್ಟ ಬಂದದಿವಿ ಎಷ್ಟ.
ಹ್ಮ್. ಯಾವದ ಒಂದು ಹಳ್ಳಡಿ ಆದತ್ ಬೈ ಅದು. ಯಾವ್ದೋ ಜಿಲ್ಲೆ. ಅಲ್ಲಿ ಏನ್ ಹಳ್ಳಿ ಬಿ ಯಾವತ್ ಬೋದು ಅಲ್ಲಿ ಸ್ಕ್ಯಾಮ್ ಆಗಿತ್ತ ಹಳ್ಳಿ ರಿ ಎಕ್ಸಾಮ್ ಮಾಡ್ತನಿ ಅಂತ ಹೇಳಿ ಇ ಮಾಡಿದ್ರು.
ಮಾಡ್ದಂದ್ರೆ ಮಾಡದಂತ ಮಾಡಿದ್ರೆ ಮಾಡ್ಲಿಲ್ಲ ಈಗ.
ಮಾಡಿರ್ಬೇಕಕ್ ಈಗ ಈಗ ಕೌನ್ಸ್ಲಿಂಗ್ ಬಂದ ಅಲ್ಲ ಮಾಡಿರ್ತಾರ.
ಅದ ಮಾಡಿದ ಎಲ್ಲ ಅಗ್ರಿಕಲ್ಚರ್. ಕಾಲೇಜ್ ಮಾಡ್ಕ್ ಮಾಡಂಗಿದರ ಅ ಎಷ್ಟ ಮಾಡ್ತಾರಂಪಸ್ ಎಷ್ಟ ಮಾಡ್ತಾರ.
ಅಲ್ಲಿಷ್ಟೇ ಕಾಪಿ ಆಗಲ್ಲ ಬಯಿ.
ಹಾ ಅಷ್ಟ ಅದಷ್ಟ ಮಾಡ್ತಾರ ನೀಗ. ಅದಷ್ಟು ಮಾಡಿರ್ಬೋದ ಹಂಗಾದ್ರೆ.
ಹ್ಮ್ ಮಾಡ್ರಿತರ್ ಬೈ ಕೌನ್ಸಿಲಿಂಗ್ನು ಬರ್ತಾವ ಈಗ.
ಹ್ಮ್ ಹ್ಮ ಹ್ಮ.
ನಮಗಂತರುೂ ಕೌನ್ಸಲಿಂಗ್ ಮಾಡಾಗ ಏಳ್ನೂರ ೈವತ್ತು ಪಿ ಕಟ್ಕೊಂಡಿರುವ ಈ ಸರಿ ಎಷ್ಟು ಆದನು.
ಇಪ್ಪಲ್ಲ ಒ ಕಟ್ಟಿದ್ದಧ.
ನೋಡ್ರಿ ಇವತ್ತೇನ ಇತ್ ಭೈ ನಿಮ್ದು ಶ್ಯಾಂಪಿ ನಿಮ್ದು ನಮ್ದು ಸೇಮಿ ಅಲ್ವ.
ಹೂ ಇಬರ ಸೇಮ. ಎಲ್ಲಿ ಯೂನಿವರ್ಟಿ ಹೋದ್ರು ಒಂದೇ ಎಲ್ಲ ಕಡೆ ಒಂದೇ ನಮ್ ಸೆಂಫಸ್ ಎಲ್ಲಾರ್ದು.
ಹ್ಮ್ ಹ್ಮ್.
ಅಂದ್ರ ಸೇಮ್ ಸೇಮ್ ಡಿಗ್ರೀಸ್ ಆಗ್ತ.
ಹ್ಮ್ ಎಲ್ಲ ಅಗ್ರಿದವರು ಸೇಮ್ ಬೈ.
ಅದ ಅಗ್ರಿ ಅಷ್ಟೇ ಆರ್ಟಿಕಲ್ಚರ್ ಅಷ್ಟೇ ಇದು ವೈಟ್ರ ಡೌಟ್ ಆರ್ಟಿಕಲ್ಚರ್.
ಹ್ಮ್ ಹ್ಮ್.
ಎಲ್ಲ ಸೇಮ್ ಇರ್ತಾವ ಇಂಜಿನಿಯರಿಂಗ್ ಒಂದ್ ಲಕ್ಷ ಇಪ್ಪತ್ತೈ ಸಾವಿರ ಬರ್ತವೆ ಅದು.
ಹ್ಞ ಆ ಡಿಮಂಡ್ ಎಲ್ಲ ಬೈ ಅದು.
ಡಿಮಾಂಡ್ ಎ ಮತ್ತೆ ಇದೂಸ್ ಐ ಅಲ್ಲ ಮತ್ತೆ ಅ ಗೊತ್ತಲ್ಲ. ಮತ್ತ ಹೆಂಗರ್ತತಿ ಕೆಲಸತ್ಖಾಲಿ ಖಾಲಿ ಆಗ್ಬ ಬಿಡತದ ಜಗ್ಗ ಅದಬ ಬಿಡತ್ ಮಾಡ್ರ ಎಲ್ಲಾರು.
ಹ್ಮ್.
ಕುಂದ್ರೆ ಕೊಡದಾಗ ಬಿಡ್ತ ಬರ ಕೆಲ್ಸ ಮನೆಗೆ.
ಅದೇ ಅದೇ ಅ.
ಇ ಅಗ್ರಿ ನೋಡಿಂಗ ಕಾಂಪಿಟೇಷನ್ ಈಗ.
ಎಲ್ಲ ಈಗ ಇದು ಅಲತ್ತ ಬೇಗ ಸ್ಕ್ಯಾಮ್ ಅಗತ್ತ ಮತ್ತ.
ಸ್ಕ್ಯಾಮ್ ಅಲ್ಲ ಬೈ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟೈತೆ ಅಗ್ರಿಕಲ್ಚರ ಈಗ.
ಹ್ಮ್.
ಶೀಟ ನ್ ಸಿಗ್ತಾ ಬಿಡು ಅಂದ್ರೆ ಮಾಡೋ ಜಸ್ ಆಗ್ಬಿು್ರಲ್ರ್ ಎರ ಎ ಎ ಎಮೂಡ ಬತ. ರ ಮ್ ಜಾಸ್ತಿ.
ನಿಮ್ಲ್. ಎಷ್ಟ ಬಂದರ ಬನಾರಮ್ಮಿ
ಹ ಇಪ್ಪತ್ತ ಇಪ್ಪತ್ತೈದು ಜನ ಬಂದಾರ ಬಿಡಪ್ಪ ಅಂದ ಸಲಕ್.
ಹೌದಾವ ನಲ್ಲಿ ಒಂದ್ ಹತ್ತ ಹದನೇ ಮಂದ ಬಂದ.
ಹೌದಣ ಇ ವರ್ಷ ವಷ ಅಂತ ನಮ್ ಕಾಲೇಜ ಬಂದಿದ್ದ ಹಾಗೆ ಅಷ್ಟ.
ಹೌದ ಹೌ.
ಇಪ್ಪತ್ತೈದು ಜನ ಮಂದವ ಸಮಯಕ. ಮತ್ತೆ ನೋ ಪ್ರೈವೇಟ್ ಅಷ್ಟ್ ಜನ ಬಂದ. ಗೌರ್ಮಂ ಗರ್ಮಂಟ್ ಎಷ್ಟುರ್ಬೋದು.
ಹ್ಮ್. ಹ ಮತ್ತೆ ಬೈ. ಊಟ ಹನ್ನೆರಡು ಹನ್ನೆರಡ್ವರೆಗ ಏನಿದೆ ಅಲ್ ಭ ಊಟಕ್ಕೆ ಹೋಗ್ಬೇಕೇನ್ ಈಗ
ಹ್ಮ್ ಅಗ್ರಿಗ್ನು ಕಾಂಪಿಟೇಷನ್ ಯಾವದ್ರೆ ಚಪಾತಿಗ
ಚಪಾತಿ ಕಾಂಪಿಟಷನ್ ನೋಡಿ
ಹ್ಮ ಏನ್ ಮಾಡಕ ಗೊತ್ತಲ್ಲ
ಎಗ್ ರೈಸ ಕೂಡ ಕಾಂಪಿಟೇಷನ್ ಇರುತ್ತ ಬಿರಿಯಾನಿ ಕೂಡ ಕಾಪಿಟೇಷನ್ ಇರುತ್ತೆ
ಕೊಡ್ತಾರೆ ಬೈ ಬಿರಿಯಾನಿ ಅದು ನಿಮ್ಗೆ
ಬರ ಸಂಡೆ ಸಂಡೆ ಕೊಡ್ತಾರೆ ನಿಮಗೆ ಮತ್ತೆ
ನಮಗೂ ಬರ ಎಡ್ರೆಸ್ ಕೊಡ್ತಾರ ಬೈ ಸಂಡೇ ಮೊಟ್ಟೆ ಕೊಡ್ತಾರ
ಹೌದಾನ
ಯಾವಾಗ ಚಿಕನ್ ಮಾಡಿಸ್ತಾರೆ
ಇಲ್ಲ ವಾರವಾರ ಬಿರಿಯಾನಿ ಮಾಡ್ತಾರ ಮತ್ತೆ ಒಂದ್ ಪೀಸ್ ಬರ್ದ ಒಂದ್ ಪೀಸ್ ಬರಲ್ಲ ಮತ್ತೆ ಅರ್ಷಿಂದ ಹೋಗಬೇಕಲ್ಲ ಮತ್ತೆ
ಆಯ್ತಾಯಯ್ತು ಬೈ ಅಂಗಾಡ ಆಯ್ತು ಟೈಮ್ ನಿಮ್ದು ಊಟ ಮಾಡ್ತಿರಿ ಮಾಡ್ರ ಬೈ
ಏನವಾ ನಿಮ್ ನಿಮ್ ಊಟ ಇನ್ನು
ಎಲ್ಲಾ ಬೈ ನೀ ನೀವವು ಊಟ ಮಾಡ್ರಿ ನಾವ್ ಮಾಡ್ತೇ ಹನ್ನೆರಡವ್ರಿ
ಸರಿ ಸರಿ ಬಾಯ್ ಆಯ್ತ ಆಯ್ತ ಆಯ್ತು